ಪೊಲ್ಕ
ಹ್ಮು ಹೇಳ್ ಸುಮ
ಹ್ಮು ಇಂಗಯ್ತ ನೋಡವಾ ಏನ್ ಮಾಡ್ತಿ ಅಕ್ಕನ್ ತವಂಗ ಏನ್ ಹೇಳ್ವಕಂತ ಅಂತನ ಗೊತ್ತಾಗಲ್ದಕ್ಕ.
ನೋಡೋಣ ನಂಗೇನರ ಹಚ್ಚಿದ್ಲು ಮಾಡಿದ್ಲು ಅಂದ್ರ ಹೇಳ್ತೀನ ಅಂತ. ನಿಂಗ್ ಹಚ್ಚಿದ್ಳಂದ್ರ ನಂಗ ಹಚ್ಚ ಅಂತ ಹೇಳು ನಂಗ ಹಚ್ಚಿದಂದ್ರ ನಿಂಗ ಹಚ್ಚ ಅಂತ ಹೇಳ್ತೀನಿ ಅಷ್ಟೇ.
ಹ್ಮ ಅಷ್ಟ ಮಾಡೋನಕ್ಕ ಬೇರೆ ಅನ್ ದಾರಿನ ಇಲ್ಲ ಈಗ
ಹೇ ಇಲ್ಲಿ ಇಲ್ಲ ಲ್ಲ ಅಲ್ಲ ಏನೈತಿ ದಾರಿ ಏನು ಮಾಡಕ್ಕ ಆಗಲ್ಲ ಕೊಟ್ಟ್ಮೇಲೆ.
ಹಿಂಗಯವ ಎವ್ವಾ ಏನ್ ಮಾಡೂದು ಈಗ ಅನ್ನ ಹೆಂಗ್ ಮಾತಡ್ತರೆ ಕಂಡಮ್ ಮಾಡ್ತಾರ್ನ.
ಯೋ ನಿನ್ನೆನ ಕೇಳ್ತಯ್ದಿರ ಹಚ್ಚಿದ್ದೇನ ಆಕಿಗಿ ಫೋನ್ ಫೋನ್ಬಿ ಸ್ವಿಚ್ಆಫ್ ಆದ ಅಕಿಂದು ಅಂತಿಹೇಳ್ ಹೊಗ್ಳ್ ತಿದ್ರು ಹಚ್ಚಿಲಪ್ಪ ನಾನು ಅಂತಂದೆ. ಸುಚಾಪ್ ಆಯ್ತತಂದ್ರ ಹಚ್ಚಿದ್ರಂದ್ರ ಅವ್ರು ಹಚ್ಚಿದನಿ ಫೋನ್ ಸ್ವಿಚ್ ಆಫ್ ಆಯ್ತಾ ಅಂತಂದ್ರು ಅವ್ರ ಮನಿಯವರ ನಂಬರ್ ಇಲ್ಲೇನಂದ್ರು. ನಮ್ಮನೆಯರ ನಂಬರ ಎಲ್ಲ ಹೋಗ್ಬಟ್ಟಾನ ನಾ ಫೋನ್ ತುಗೊಂಡಿನಿಲ ಹಳೆ ಮೊಬೈಲ್ದಾಗ ಅದು ಇದ್ದು ಎಲ್ಲರು ನಂಬರ್ ನಂಬರ್ ಇಲ್ರಿ ಹೋಗ್ಯವ ಅಂದೆ.
ಹ್ಮ.
ಆಮೇಲೆ ಸರಿ ನೋಡೋಣ ತೊಗೊಳ್ರಿ ಅಂತಂದೆ ಅಷ್ಟೇ ಮತ್ ನಾನೇನು ಅಂದ್ಲೇಲ್ಲ ನೋಡಣ ತಗೋಳ್ರಿ ಯಲ್ಲ ಹೋಗ್ತಾಳಕಿ. ಅಂತಂದೆ.
ನನ್ನ ಕಡೇನ
ಗೊತ್ತಲ್ಲ ವ್ಯವಹರ ಎಲ್ಲ ಕರೆಕ್ಟ್ ಅವ್ರುದ ಇಲ್ಲಂದ್ರ ಸಿಟ್ ಟ್ಬಂದ್ಬಿಡತ್ ಅವ್ರಿಗ ಅಡ್ಡ ದಿಡ್ಡ ಮಾತು ಈಗ ತಗೊಂಡ್ಬಿಟ್ ದ್ದು ಅವ್ರ ದುಡ್ ಅವರು ಕಟ್ಟಕತ್ತಾರೆ ಅವ್ರಿಗೆ ಅನ್ಸೋಬೋದ್ ಇವ್ರು ದುಡ್ಡು ಅತ್ತ ಹೇಳಿ ನಾ ತಗೊಂಡಿದ್ದ ಆಕ್ಚುಲಿ ಹೇಳಬೇಕಂದ್ರೆ ಸಚಿನ್ ಹತ್ರ ಸ್ವಲ್ಪ ತಗೊಂಡಾರ ಅವ್ರ ಸಚಿನ್ಕ ಕೊಡ್ತಾರೆ ತಿಂಗ್ಳ ತಿಂಗ್ಳ ಬಡ್ಡಿ ಅವ್ರ ಹತ್ರ ಇವ್ರತ್ರ ಇಸ್ಕೊಟ್ಟು ಏನೋ ಒನ್ ರ್ಸೆಂಟ್ ಇಂಟ್ರೆಸ್ಟ್ಗ ಆಸೆ ಬಿದ್ದಕೇರೆ ವ್ಯವಾರ ಮಾಡ್ತಾ ಇರೋದ ಅವ್ರು ಈಗ ಅವರು ಇವಾಗ ಪು ಪೂರ್ತಿ ಇವಾಗ ಮೂರ್ಪು ಮೂಪರ್ಸಂಟ್ದ್ ಇಂಟ್ರೆಸ್ಟದ ಇವರು ನಮ್ ಮನೆಯವ್ರು ಕಟ್ಟ ಕಟ್ತಾರವ್ರು ಕಟ್ಲಿ ಕಟ್ಲಾರದಿರ್ಲಿ ಸಚಿನ್ ಬಿಡಲ್ಲ. ಹತ್ತನೇ ತಾರೀಕ ಆಯ್ತಾಂದ್ರ ಅವ್ನು ಉಚುಯಿಕ್ ಬಿಡಲ್ಲ ಅವ್ನು.
ನೋಡು ಮುಂದ
ಈಗ ನೋಡು ನೀವು ಈಗ ತಿಂಗಳು ಪೇಮೆಂಟ್ ಇಲ್ಲಾ ನೀನ್ ಬಸ್ನಾ ಅವ್ನ ಸಚಿನಿಗೆ ಇಂಟ್ರೆಸ್ಟ್ ಆಕ್ಬೇಕ್ ಹತ್ತನೇ ತಾರೀಕ್ ಬಸವನತ್ರ ತಗೊಂತ ಹೇಳಿದ್ರು
ಯಾಕಾಕ್ಕ ಎಂಟ್ರು ಟ್ ಪೇಮೆಂಟ್ ಆಕಿಲ್ಲ
ಪೇಮೆಂಟ್ ಅವ್ರುದು ಟ್ರಾನ್ಸ್ಫರ್ ಆಗೈತ್ತೆಲ್ಲಲೆ ಇವಾಗ ಆಫೀಸು ಇದು ಆಗೈತೆ ಅವ್ರುದು
ಬೀರ್ ಅನ್ನನ್ ಟ್ರಾನ್ಸ್ಫರ್ ಆಯ್ತಕ್ಕ
ತರುದು
ಮತ್ತೇನ್ ಬರ್ತಾರ
ಈ ಕಡೆ ಇದು ಮಾಡ್ಕೋಕರ ಈ ಕಡೆ ಎಂದ ಕೊಡ್ತಾರೋ ಲೆಟರ್ ತೊಗೋಕರ ಬರ್ತಾರ ಅವ್ರರಿನ್ನ ಆಯ್ತಾ ಮತ್ತೆ ಇ ಎಮ್ ಐ ಇತ್ತು ನಿನ್ ಐದನೇ ತಾರೀಕು ಇ ಎಂ ಐ ಇತ್ತು ಅವಿಗೆ ಈ ಮೈನೆ ಮೂವತ್ತೈದ್ ಸಾವಿರ ಕಟ್ತಾರ ಅವರು ತಿಂಗಳಿಗೆ
ಅದರ್ದಕ್ಕ ಎಮ್ಮೆ
ಯಾವಾಗೆಲ್ಲಾ ಬಂಗಾರ ಮಾಡ್ಕೊಬೇಕ್ರ ತೊಗೊಂಡ್ಲಿಲ್ಲ ಅನ್ ನೀಂಗ್ ಹೇಳಿಲ್ಲಾ ಮತ್ತೆಲ್ಲಾ ಬಂಗಾರ ತಗೊಂಡು ಏನ ಎನ್ ಮೇಲೆ ಬಂಗಾರ ಮಾಡ್ಸ್ಕೊಂಡಿಲ್ಲ ವಸ್ತು ಅಂತ ಹೇಳ್ಕಿರ
ಹಾ ಹಾ ಅದ ಅಲ್ಲಕ್ಕ ಹಾ
ಅಓ ಇ ಎಮಂ ಐಗಳ ಅದವು ಇನ್ನು ಅದೇ ಟೋಟಲ್ ಮೂವತ್ತೈ ಸಾವಿರ ಕಟ್ತಾರ ಅವರು ಇ ಎಮ್ ಐನ ತಿಂಗಳಿಗೆ
ಹ್ಮ್
ಮತ್ ಸಚಿನ್ ತಿಂಗ್ಳಿಗೆ ಅವ್ನಿಗೆ ಇಪ್ಪತ್ತೈದು ಸಾವಿರ ಹಾಕ್ತಾರ ಬಡ್ಡಿ
ಹ್ಮ ಹಹ ಸಚ್ಚವ ಇಪ್ಪತ್ತೈ
ಹ್ಮ್ ಸಚಿನ್ಗೆ ಇಪ್ಪತ್ತೈದು ಸಿರ ಹಾತ ಮತ್ತೆ ಅವ್ರ ಇವ್ರ ಕಲ್ಲಾಗ ಅವ್ನತ್ರನ ಕೊಟ್ಟಾರಪವ
ಯಾರ ಆಗ್ಲಿಕ್ಕ ಒಂದ್ ಏನೋ ನಮ್ಗೂ ಒಂದ್ ಲಾಭ್ ಆಗತ್ತ ಅಂತ ಮಾಡ್ತಾರ
ತ್ರೀ ಪರಟ್ ಕೊಡ್ತ ಒ ಟ ಪರ್ಸೆಟ್ ನಂ ಸಿಕ್ತದಲ್ಲ ಅದ್ದೇಶಕ್ಕೋಸ್ಕ ಇವ್ ಅವ್ ಹತ್ರ ತಗೊಂಡ್ ಹಕ ನ ತಿಂಗಳ ತಿಂಗಳ ಅವ್ನಿಗೆ ಹಾಕ್ಬೇಕಕ್ ಬಡ್ಡಿ ಅವ್ನು ಒಂದ್ ದಿನ ನಿಂದಂಗಿಲ್ಲ ಅವನು
ಹೌದು
ಇವ್ರಿಗೆಗ ನ್ ಅನ್ಸತದೆ ಬಡ್ಡಿ ವ್ಯವಹಾರ ಮಾಡ್ತಾನ ವ್ಯವಾರ ನಮ್ ಜಗ ನೋಡ್ಕೊಂಡ್ ಅವ್ ದುಡ್ಡಿನ ವವಾರ ಐತ ಐತಿ ಅವ್ನ್ ಕೊಟ್ಟಾರ ಅಂದ್ರ ಅವರು ಅಂತ ತಿಳ್ಕೊಂಡ್ ಬಿಡ್ತಾರ ಅವರು
ಹೌದಪ್ಪ
ಅವರು ಅ ತಗ ತಿಳ್ಕೊಂಡ್ ಬಿಡ್ತಾರ ಅವರು ಅಷ್ಟು ನಮ್ಮೂ ಇಲ್ಲ ಅದ್ರಾಗ ನಮ್ಮೂ ನೋದವು ಮತ್ತ ಸಚಿನ್
ಕಲ್ಲ ನ
ಹ್ಮ ಅವ್ ಸುಮ್ನೆ ಕೈ ಸುಟ್ಕೊಂಡಿದ್ವಲ್ಲ ಸುಮ್ಮ ಕೈ ಸುಟ್ಕೊಂಡ್ಮ್ಯಲೆ ತಿಂಗಾ ಕುತ್ಕೊಂಡ್ರ ಆ ಹಾಗಂಗಿಲ್ಲ ಏನಾದ್ರು ಮಾಡಬೇಕ ಅನ್ನ ಹ್ ಏನಾದ್ ಮಾಡ್ಕೋಬೇಕುನ್ನೋ ಉದ್ದೇಶಕ್ಕೋಕ ಕರ್ ಅವ್ರ ಹಂಗ್ ಮಾಡ್ಕೊಂಡ್ ಬಂದಿದ್ದ್ರು
ಅದೇ ನಿನ್ ಸಂಬಂಧ ಮಾಡ್ಕೊಂಡರು ನೋಡವರು ಅಷ್ಟೇ ಈಗ ಹ್ಮ್
ಈಗ ಅದ್ರಾಗು ಇನ್ನು ಏನ್ ಮಾತಾಡ್ತಾರ ಏನೆಲ್ಲ ಬಡ್ಡಿ ಕೊಡ್ಬೇಕಾನ ಹಂಗಾನೋ ಹಿಂಗಾನೋ ಅಂತ ಲೇಪಿರು ಎರಡು ವರ್ಷ ಮೂರುರ್ ಬಡ್ಡಿ ಬಿಟ್ಟಾರಐ ಮೂರು ವರ್ಷಿಂದ ನನ್ ಗಂಡ ಕಟ್ಟ ಸುಕುಂದರ್ ತಾರ ಅವ್ರ ನಾದ್ರು ನಮ್ರ ಅಪ್ಪಂದ್ರ ಹೋಲ್ ಬಿಡಪ್ಪತ್ ಪರಿಸ್ಥಿತಿ ಹಂಗ ಐತಿ ಹೋಲ್ ಬಿರಿ ಅಂತ ಹೇಬೋದಾಗಿ
ನಮ್ರ ಕಾಯ್ದ ಅಂದ್ರಕ್ಕ ಹೋಗ್ಲಿ ಅಸಲ್ ಬಂದ್ರ ಸಾಕಪ್ಪಾ ಅಂತ ಇದಮ್ಮ ಹೌದ್ರ
ಈಗ ಬೇರೆದವರತ್ರ ಈಸ್ಕಟ್ಬಟ್ಟು ಅವ್ರಿಗೆ ನಾವ್ ಕೈಯಿಂದ ಬಡ್ಡಿ ಕಟ್ಟಿ ನಾವು ಅವ್ರರು ಬಡ್ಡಿ ಕೊಡಲ್ಲ ಅಂತಂದ್ರೆ ಯಾವ್ ನ್ಯಾಯ ಇದು ಅವ್ರಿಗೆ ನಮ್ದಾದ ಬಿಡ ಹೊಸಲ್ ಬಂದ ಸಾಕನ್ನ ಇದ್ರೊಳ ನಾೋದೀವಿ ಸಾಕಪ್ಪಾ ನಮ್ ಬಡ್ಡಿಗೆ ರೊಕ್ಕ ಬೇಡ ಇಷ್ಟ ರೊ ಅಸಲಾರ ಬಂದವಲ್ಲ ಅಂತ ಹೇಳಿ ಬೇರೆದ್ರ ನಾವವು ಬುಡ್ಡಿ ಕಟ್ಟಿಯಲ್ಲ ನಮ ಹೊರ್ತರಿಲ್ಲ ನೀಗ
ಹ ಹಿಂಗ ನೋಡಕ ವ್ಯವಹಾರ್ದ ಎಲ್ಲ
ಈ ಒಬ್ಬರು ವ್ಯವಹಾರ ಕೆಡಿಸಕೋದ್ರಲಿ ಬೇರೆದ್ರನೆಲ್ಲ ನಂಬ್ ಕಕೊಂಡ್ ಬಿಡ್ತಾರ
ಹ್ಮ್ ಅದು ಮಾತ್ರ ಸ
ಹ ಇನ್ನೊ ಒಂದೊಂದ್ ಕಡ ಇ ಹಳ್ಳಿ ಹಳ್ಳಿಗ್ ಅನ್ಕೊಂಡ್ರೆ ಇನ್ನ ಒಂದ್ ಹಿಂಗ ಹೊಲರಾರ ಬರ್ಸ್ಕೊಂಡುನಿಯರ ಬರ್ಸ್ಕೊಂಡ್ ಕುಡ್ತಾರೆ ಅದೊಂದು ಟೆನ್ಷನ್ ಏರಂಗಿಲ್ಲ ಅಲ್ಲಿ ಕಡೆ ಆಯ್ತು
ಇಲ್ಲೇನು ಇಲ್ಲೇನು ಇಲ್ಲಲ್ಲ ಮದಂದು ಪ್ರಾಬ್ಲಮ್ವಾ
ಎದ ಮಾಡೋದ ಎಷ್ಟ ಮಾಡೋದತ್ತ ಹೀ ಕೆ ಎಷ್ಟ ತಗಬಿಟ್ಟಿತಾವ ಇಂದಸ ಆಾಯ್ತಾ ಈ ಮತ್ ಹಂಗ ಹೋರ್ ತಿಂಗಳದಲ್ಲಿ ಮತ್ತತ್ ಏ ಮಾಡಿದ್ ಮತ್ತ ಲೋನ್ ಬಂತವ್ರಿಗೆ ಅ್ರತ್ತತ್ ಸ್ವಲ್ಪ ಎ ಸಚ್ಚೆ ಕೊಟ್ಟ್ರ ಸಂದೆ ಬಡ್ಡಿ ಆ ಕಟ್ಟ ಲೋನ್ ಬಡ್ಡಿ ಎರಡು ಇದಾದ್ರ ಬಡ್ಡಿ ಗಂ ಎರಡು ಹೋಗ್ತಾವಲ್ಲ ಅಂತ ಹೇಳ್ಕರೆ ಮತ್ತದ ಯಾವದ ಯಪ್ನಯಾಗ ಲೋನ್ ಮತ್ತೆ ಲೋನ್ ಬಂತ ಅವ್ರಿಗೆ ಅದ್ರಾಗ ಒಂದ್ ಐದ್ ಲಕ್ಷ ಐತ್ ಕೊಟರು ಅವನಿಗೆ ಬರಾ ಬರ್ತಿರ್ತರಿ ಒಂದ ಮುಟ ಒ ಬರ್ತಿರ್ತತೆತಿ ಹಂಗ ತಗೊಂತಾನೇ ಇರ್ತ ಹಂಗ ಕೊಡ್ತಾನೆ ಇರ್ತಾರೆ ಇವರು
ನಡ್ ಏನ್ ಯತ ಅಕ್ಕ ಹಿಂಗ ಆಯ್ತಂದ್ರ ಬಾಳ ಬೇಜಾರ್ ಅನ್ಸತ್ವ
ಹೆ ಹ ಬೇಾರ ಕರ್ಪಟ್ಟೈ್ ನಮ್ಮ ಮನವ್ರು ನನ್ನ ನಮ್ ಇದ್ ಮಾಡ್ಯಾರ ಸು್ನೆ ನಿಮ್ಮತ್ ಕಳ್ ಕೊಟ್ಟ ನನ್ ಅವರಿಗೆಲ್ಲ ನಿಮ್ಮ ತ್ ಕೇಳ್ೊನನೆ ನು ನಾಗವೇಣಿ ಮಡ್ ಅವರಿಗೆ ಈಚಗ ಅಂತ ಹೇಳಿ ಬ ತಿರ್ಗ ಮುರ್ಗ ಬತಾರ ಗೊತ್ತ ನಮ್ಮ ಮನವಿಯ ಾಗಾರ ಕೊಡ್ರಿ ಅಂದಕ ನಾನು
ಚಲೋನ ಇದ್ರಲ್ಕ್ಕ ಅವ್ರರು ಚಲೋನ ಇದ್ರಲ್ ಅವಾರ
ಈಗಾದ್ರ ನಾ ಮಾತಾಡಿ ಚಂದ್ ಉಳ್ಸ್ಕೊಂಡ್ರ ಏೋ ಒಂದ ಸಂಂಗಲ್ ಇದ ನಾರ ಕ ಕೆಟ್ಟೋಯ್ತಂದ್ರ ನಮ್ಮನವ್ ನ್ ಬಿಡ್ತಾರನೆ ನನ್ ಇಟ್ಕೊಂಡರು ಇಟ್ಕೊಂತರ ಹೋಗ್ಲಿ ನನ್ ಜೀವನ ಹಾಳಾಗ ಹೋಗ್ಬಿಡ್ತೈತೆ ನನ್ ಜೀವನನ ಹಾಳಾಗ ಹೋಗ್ಬಿಡ್ತೈತಿ ಇವ್ರ ಏನಾರ ಕೊಡ್ಲಿಲ್ಲಂದ್ರ ಇವ್ರ ಕೊಡ್ಲಿಲ್ಲಂದ್ರ ನನಗಂರು ತಲೆ ಕೆಟ್ಟ ಹೋಗ್ಬಿಟ್ಟದ ನನಗ ಇವ ಕಾಲಾಗ
ಕರಿಯಪ್ಪ ಒಂದ ಏನ ಫ್ರೆಂಡ್ಶಿಪ್ ಏನೋ ಒಂದೆಲ್ಲ ಪ್ಪಾಗ್ಲ ನಾವ್ ಮಾಡಕ್ ಹೋಗ್ತಿೀವ ಬಿಡಗ್ ಹೋಗ್ಲಿ ಅಂತ ಹೇಳ್ಬಿಟ್ರು
ಯಾರು ಅದನ್ ತಿಳ್ಕೊಳಲ್ಲಕ್ಕ ಅಲ್ಲಾ ಯಾರು ಅದನ್ ತಿಳ್ಕೊಳಲ್ಲ ಫ್ರೆಂಡ್ ಎಲ್ಲಾ ಇದನ್ ಮಾಡ್ಯಾರಂತ ಯ
ಹಂದಂದ್ರೆ ಹೆಂಗ ಸಲ್ ಕಷ್ಟ ಆಗ್ತೈತಿ ಜೀವನ ಈಗ ಅವರಿಗ ಗೊ ನಾನ್ ಇಟ್ಕೊಂಡಿರದ ಹೆಚ್್ರು ನನ್ ಎರಡ್ ಸಲ ತೀರ್ರ ಒಂದ ಸಲ ತ ಒಂದ್ಲ ಗಂಡಂದ ನೀ ತಿರ್ಚ್ಚರ ಮತ್ತಾನ ನನ್ ನ ಇದ್ದ ಮಾಡ್ಕೊಂಡು ಹೋದಂದ ನ ಇಟ್ಕೊಂತತಾರ ಹೋಗ್ವ್ರು ಈ ಸಲ ನನವರು
ಹ್ಮ್
ಒ್ಊರಗ ಹಾಕ್ಕಾರಷ್ಟೇ ಸಾಕು ಕ್ಷಣಕ್ಕೆಿದೆ ಅಂತ ಹೇಳ್ಬಿಟ್ಟು ಅವರು ತಿಳ್ಕೊಬೇಕಪ್ಪಾ
ಆದದ್ರ ಕಷ್ಟ ಯ್ತವ ಅಕ್ಕ ಏನ ಹೇಳನೇನ ಬಾಳ ಕಷ್ಟ ತೆ
ಕೆಲಸ ಎಲ್ಲ ಮುಗ್ದ ಚನೋ ನಿಂದು
ಕೆಲ್ಸ ಏನ ಇಿಲ್ಲಕ್ಕ ಬಟ್ಟೆ ತೊಳಿಬೇಕ ಅಕ್ಕ ಮಳಿ ಬೇರೆ ಬಂದ ಇಷ್ಟೊತ್ತನ
ಇಲ್ಲಿ ಸ್ವಲ್ಪ ಈಗ ಒಂದಚೂರ್ ಮೂೋಡ ಸರ್ದೈಯತ ನೋಡ ಮೋಡ ಮುಚ್ಕೊಂಡಿತ್ತು ಇವಾಗ ಒಂದಚೂರು ಸರ್ದ್ ಐತಿ
ಅತ್ತ ನೋಡ್ಬೇಕಕ್ಕ ಇವ್ರು ಬರ್ತಾರಲ್ಲಾ ಇನ್ನೊಂದು ತಾಸ ಇರ್ಬೋದು
ಹ್ಮ್
ಬಂದ್ರ ಅಂದ್ರ ಬಡ ಬಡ ಮತ್ತೆ ಅವ್ರಲ್ದಾಗ ಮ ನೋಡಕ್ ಬರ್ತತಿ ಅಂ ಹೇಳೇಳಿ
ಹ್ಮ್ ಅಪಾರ ನೀನ್ ಊರ್ಗ್ೋದ್ರನಾ
ಹಾ ಹೋದ್ರಕ್ಕ ಅಲ್ಲೇನೋ ಕೆಲ್ಸ ಯ್ತಂತಪ್ಪ ಹೋದ್ರ ಇಲ್ಲತ ಇರ್ಬೇಕಂತನ ಬಂದಿದ್ರಿ ಇವ್ರ ಬರೋತನ
ಹ
ಅಲ್ಲಿ ಯಾವ್ದೋ ಕೆಲಸ ಬಂತು ಹೊಕ್ಕಿ ಮನ ಮತ್ತ ಬರ್ತಿನ್ ತಗೋ ಅಂತ.
ಎತ್ತು ವರ್ಷ ಮುಗ್ದ ನಿನ್ನಿ ಗೋಮ ಈಚೀಗ ಮೇದಾದ.
ಅಕ್ಕಗೆನ ಅಕ್ಕ. ಅಕೆ ಹದ್ನೈದ ಮುಗ್ದ ಅಲ ಹದ್ ಅದೇ ಹದ್ನೈದು ಮುಗ್ದ ಅಲಕ್.
ಹ್ಮ್ ಚೆಂತಿದ್ರೆ ಹದ್ನೈದ್ ಮುಗಿತಾವ.
ಹ್ಮ್ ಎಷ್ಟು ದೊಡ್ಡವ ಆಗ್ಬಿಡ್ತಾವೆ ನೋಡಕ್.
ಎಷ್ಟು ಎಷ್ಟನೇ ಇಸ್ವಿಯಲ್ಲಿ ಹುಟ್ಟುಳ ಆಕಿ ಎರಡ್ ಸಾವಿರ್ ಹದ್ನೈದರ ಊಟ್ಟಾಳೇನ್ ಹದ್ನಾಕರ ಹುಟ್ಟಾಳ.
ಅಷ್ಟೊಂದ ನೆನಪಿಲ್ಲಿ ಬಿಡಕ್ಕ.
ಎರಡ್ ಸಾವಿರದ ಹದ್ನಾಲ್ಕರ ಆಗಿರಬೇಕುಲಾ.
ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹನ್ನೊಂದರ ಹುಟ್ಯಾಳ ಅಅಕಿ.
ಹನ್ನೊಂದ್ರಲ್ ಹುಟ್ಟಾಳೇನಾ.
ಹ್ಮ್
ಹ್ಮ್ ಎರಡ್ ಸಾವಿರದ ಹನ್ನೊಂದರಿಂದ ಇಪ್ಪತ್ತೊಂದು ಇಪ್ಪತ್ತೊಂದರಿಂದ ಇಪ್ಪತ್ತೈದು.
ಹ್ಮ
ಹ್ಮ್
ಸವು ಕಾಲಜ್ ಹೊಗಿಲ್ಲ.
ಯವ ಈ ಊಲ್ ನಿಂದ ಬಂದು ಬಿದ್ದ ನೋಡಿದೀನಾ.
ಮಕ್ಕೊಂಡೈತಿ ಕಾಲೇಜ ಇಲ್ಲ.
ಐತೇನ್ ಕಳ ಯಾಕೆಲ್ಲ.
ಮತ್ತೇನು ಒನ್ನಲ್ಲ ಅಂತನ.
ಅಂತಾರ ವಯಸ್ವ ತ ತ ನಾಳೆ ಬಯಸ್ಕನಲ್ಲಕ್ಕ.
ಅದೇ ಹೋಗಬಡಕ್ ಇಲ್ ಮತ್ ಬಂದ್ಕ್ಕತಿರ್ತ.
ನಾನು ಅದ್ನ ಹೇಳಿದ್ನಿ ಬಂದ್ ಹೋಗಂದ್ರೆ ನಿದೇಗ ಇಲ್ಲ ಪದ್ದೆ ಇಲ್ಲ ಬಂದಿಲ್ಲ ಉಳ್ಳಾಡಕತ್ತವೆ.
ಹ್ಮ್ ಸುಮ್ನೆ ಏನು ಇದರ ಬಂದವ ನಾರ್ಮಲ್ ಬಸ್ನ ಬಂದನ.
ಇಲ್ಲೇವ ಇದ್ರಾಗ ಬಂದ ಬಂದಾರ ಟ್ರೈನಿಗೆ ಟಿಕೆಟ್ ತಗಸ್ಕೊಂಡು ಬಂದನ್.
ಮತ್ತ ಇನ್ನೇನ್ ನಿದ್ದೆಗಿಲ್ಲ ರಾತ್
ಹ್ಮ್ ಜಾಗರಣ ಮಾಡಿ ಮಾಡಿರ್ತಾರೆ ಮತ್ ಹುಡುಗರು ಹುಡುಗರು ಹೋಗವಂದರೆ ಜಾಗರಣನೆ ಮಾಡಿರ್ತ ಅವ್ರು.
ಹುಡುಗುರು ಹುಡುಗುರು ಹೋಗ್ಯರಾ.
ಯಾರ್ದ್ರ ಫ್ರಂಡ್ ಅಕ್ಕನ ಮದಿ ಯಾರ್ದ್ ಮದುವೆಯಿತಂತ ಹೋಗ್ಯಾನಂತ ಹೇಳಿದ್ನಿಂಗಾ.
ಹ್ಮ ನಂಗೂ ಈಗ ಅಷ್ಟ ನೆನಪ ಇರಲ್ಲ ಬಿಡಾಕ ನೀನ್ ನನ
ಹೇ ಮೋನ್ನಿ ಸ್ರಾವುಕಿ ಮದಿತಿ ಐತಿ ಹೋಗಾನಂತ. ಹೇಳಿನ್ ನಿಂಗ, ನೀ ಹಂಗು ಮತ್ತ್ ಏನಂದೆ ಗೊತೇನು. ಅವ್ ಅಕ್ಕಂದ ಯಾರ ಮದ್ವೀಗೆ ಹೋಗನ ಅಂತ ಹೇಳೀನಿ. ನಿನಗಿನ್ನ ನಾನಾ ಬೆಟರ್ ಅಲ್ಲ.
ಮೊನ್ನೆನು ರೊಕ್ಕ ಬಂದೈತಿ ಎರಡ್ ಸಾವಿರ ರೂಪಾಯಿಂದಿ ನಮ್ಗೆ ಅದ ಕರನಾಕ್ಕ ಏನೊ. ಆಮೇಲೆ ನಿಧಾನವಾಗಿ ಇದನ್ ಮಾಡಾಗ ಹೌದಲ್ಲ ಅಕ್ಕ ಹೇಳಿ ಎಲ್ಲ ಅನ್ನತ. ತಿ ಏನ್ ಮತ್ ನಿನಗ ಬೈತಿದ್ದ ಈಗ ನನ್ಕ್ ನಾನ ಬೈಕೋಬೇಕ್ ನೋಡ್ರಿ.
ನಿನ್ಗ ಅಂದೆ ಶ್ರವೂ ಊರ್ ಈಗ ಯಾಕ್ ಹೋಗ್ಯಾನ ಅಂತ ಅಂದಿ ನೀನು ಅಂದಾಗ ಇಲ್ಲ ಮದ್ವೈತಿ ಅಂತಲ ಯಾರ್ದೋ ಅವ್ರ ಕ್ಲಸ್ನಗ ಇದು ಅವ್ರ್ ಕ್ಲಾಸ್ ಫ್ರೆಂಡ್ ಯಾರ್ದು ಅವ್ರ ಮನ್ಯಾಗ ಅಂತಂದೆ. ಮನಿಗ್ ಬಂದಾರ ಅಂದೆ ಹೆಂಗು ಮತ್ತೇ ಏಲೆಲ್ಲ ರಕ್ಕಂತ ತಂಗಿದ ಯಾರ್ದ ಐತಿತ್ತ ಹೋಗಿರ ಅಂತ ಹೇಳ್ದೆ.
ಹಿಂಗದಾವ ನೋಡಕ್ಕ ಏನ್ ಮಾಡ್ತೀಯ.
ಅರು ಮೂರು ಹಿಡಿದ್ ಬಿಟ್ಟೈ ಏನ್ ಮಾಡ್ತಾಯ ಹೇಳು.
ಹೇಳ್ತಿನಕ ಈ ಮಕ್ಕಳ ಇದ್ರಾಗ ಮುದಕೆ ಹಕ್ ಮಕ್ಕಳು ಇದ್ರಾಗ ಮುದಕೇ ಹೋಗಕ್
ನಾನು ಮೊನ್ನೆ ಇಕ್ಕಿದ್ದ್ ಯಾರ್ದ ಹೇಳು ಗಿತ್ತಕ್ಕಂದ ಇದು ಇನ್ಸ್ಟಾಗ್ರಾಮ್ ನೋಡಂದಿಲ್ಲ ಸಾನಂದ್ರಗ ನೋಡ್ದೆ ನಿನ್ನೆ ರಜೆ ಇತ್ತಲ್ಲ ಬನ್ವಾರದಿನ. ಏ ತೋರ್ಸಲೆ ಗೀತಕ್ಕ ಇನ್ ಇನ್ ಟಾಗ್ರಾಮ್ ಅಂದೆ ತೋರ್ಸಿದ್ಲಾಕಿ ಎ ಎಷ್ಟು ಜನ ಫಲೋವರ್ಸ ದಲ್ಲಿ ತುಂಬ ಜನ ಅದರ ಅಂತಲ್ಲ ಅ ನು ಅಂದೆ ಏ ಸುಮ್ನೆ ಕುಂತುಗೊ ಮಮ್ಮಿ ಅದು ಮಾಡ್ಕೋಬಹದು ನಾವೇ ಅಂತಂದ ಹೇಳಳ್ಕೆ ಹ್ಮ್ ನಾವ ಹೆೇಂಗ ಮಾಡ್ಕೊಳಕ್ ಬರ್ತೈತೆ ಅಂದೆ ಅದು ಒಂದು ಇದ ಐತೆ ಕಮ್ಮಿ ಅಂತಂದ ನನ ಹದ ಕೂ ನ ಗೊಲ್ಲಂಗಂದಗೆ ನಿ ಗೊಲ್ಲ ಅಂತಲ್ಲ ನೀ ಅದಾಗ ಎಲ್ಲ ತ ಹಾಕಿಲ್ಲ ನಿ ಗೊ ಗೊತ್ತಿಲ್ಲ ನಮಗೂ ಮುಂಚೆ ಎಲ್ಲ ಗೊತ್ತಿಲ್ಲಲ್ಲ ಈಗ ಗೊತ್ತಲಗತ್ತಾವೆಲ್ಲ ಅಂತ ಉಂಟ ನಿಮ್ದ ತಲೆ ಹಾಕಿದ್ರ ಗೊತ್ತಾಗ್ತೇತಿ ತಲಿ ಹಾಕ್ಲಿಲ್ಲ ಅಂದ್ರೂ ಗೊತ್ತಾಗಲ್ಲ ಅದನ್ನು ನಾವು ನಮ ಫಾಲೋವರ್ಸ್ ಜಾಸ್ತಿ ಹಲವಸ್ ಜಾಸ್ತಿ ಮಾಡ್ಕೊಂಡಕ ಅದ್ರಾಗ ಒಂದು ಇದು ಐತಂತೆ ಹಂಗ ಹ ಹಂಗ ಹ ಹೆಂಗರ್ತದೆ ಅಂದೆ ಆಯ್ತ ಮಮ್ಮಿ ಹ್ಮ್ ಊರಿಗ್ ಹೋದಾಗ ಬಂದ ನೀ ಊಗ್ ಹೋಗಳ ಪ ಹೋದ್ಲು ಅದೇ ಹೊತ್ತಗಏನ ಆಪರೇಷನ್ ಆಗಿತ್ತ ಅಂತೇಳ ಹೋಗ್ಲಕ್ಕೆ
ಇ ಹಿಂಗ ಒಂದ್ ದಿನ ಹಾಕೊಳ್ಳಳಿಲ್ವ ಸೌಂ ಪಟ್ಟ ಪಟ್ಟಿ ಆ ಪಟ್ಟಿ ಈ ಪಟ್ಟಿ ಅಂತೇಳಿಯ ಹಬ್ಬಕ್
ಅವ ಡೈತೆ ಕಗ ಆಕೀಗೆ ಸ್ವಲ್ಪ ರೆಡಿ ಆಗದ್ ಹಚ್ಚ ಐತೆ ಕೀಿಗೆಿ ಜರ ರೆಡಿ ಆಗೋದು ಜರ ಜೀವನ್ ಲೈಫ್ ಎಂಜಾಯ್ ಮಾಡೋದು ಆಸೆ ಜಾಸ್ತಿ ಕೊಟ್ಬಿಟ್ಟು ಅನಕ್ ದೇವರು
ಹಾ
ಆ ಅನ್ನೋರರಿಗೆಕಿ ಹಿ ಕಲಿಯದೇ ಇಲ್ಟ ಅವರಿಗೆ ಆಸೆ ಇಲ್ಲ ಹಾಸು ಇದಷ್ಟ ಕಾ ಚಾಚ್ ಹಕತ್ತ ಅವ್ರ ಅಂತರ ಈಕಿ ಹಾಸಕಿಕ ನ್ದ ಜಾಸ್ತಿನ ಅಂತ ಈಕಿ ಅಂತೇಳ ದ ಜಗಳಣಂದ ಅವರು ಇಬ್ರದು
ಅವ್ರ ಅಯ್ಯ ಹೇಳ್ತ ಅಲ್ ತಾಳಿ ಬಾಳೆ ಬಾಳ್ಬಂತ
ನಮ್ಮ್ ಅದ ಕೇಳ ನೋಡು ತಳಿ ಎದ ಕತ ಅವರು ಬಾಳ್ ಕೇಳಲಿ ಬಾಳ್ತೋ
ಅಲ್ಲ ಅದೇ ತಲಿ ತಗ್ಗಿಸಿ ತಗ್ಗಿಸಿ ಹಂಗಿಲ್ಲ ನಾನ ಅದೇ ಅಂದ್ರೆ ಅಲ್ಲ ಈವೆಲ್ಲ ಎಲ್ಲ ಇನ್ಸ್ಟಾಗ್ರಾಮ್ ನಾಗ ಹೇಳಕ್ಷ್ಟೆ
ಹೇಳಕ್ಷ್ಟ ಚಂದ ಜೀವ್ನ ನೋಡು ಜೀವ್ನ ಮಾಡದ ಬೇರೆ ಅ ಇನ್ನ ಬುರದ್ ನೋಡಿ ಇದು ಮಾಡದ ಬೇರೆ ಅದು
ಅಕ್ಕ ಪುಣ್ಯ ಮಾಡರ್ ಬಿಡಾಕ್ಕ ನಿಮಮ್ಮಂತ ಹೆಂತತಿ ಪಡ್ಯಕ್ ಅಲ್ಲಕ್ಕ ನಿಮ್ಮಂತ ಹೆಂತಿ ಪಡ್ಯ ಪುಣ್ಯ ಮಾಡ್ಯಾರಂದ್ರ ನಾನು ಅಷ್ಟು ದಿನ ಇದ್
ಒಂದ್ ದಿನ ಕರೆಕ್ ಆಯ ಚೆಂದಾಗಿ ನ ಅಟಗಡಿಗೆ ಮಾಡ ರ ಇ್ಣ ಅರ್ಧ ಮರ್ದ
ಅದ ಹಾ ಅಕ್ಕ ಆಯ್ತ ಅಕ್ಕ